ಹಲೋ
ಮಲ್ಲಿಕಾರ್ಜುನ ಅವರ್
ಹಲೋ ಕೇಳಸ್ತಿದ್ಯಾ ಹ್ನ್ ರೀ ನಿಮ್ಗ್ ಕೇಳಸ್ತಿದಿಯಾ ಧರಿಸವ್ರಿ
ನನಗೆ ಕೇಳ್ಸತ್ತಿದೆ ನಿಮ್ಗೆ ಏನ್ ಮಾಡ್ತಿದ್ರಿ ಏನಿಲ್ಲ ಅಲ್ಲ ಏನ್ ಮಾಡ್ತ
ಏನ್ ಇಲ್ರಿ ಸ್ವಲ್ಪ ಈಗ ಹೊರಗ ಹೊಲಕ್ಕು ಇದ್ದೀವ್ರಿ ಈಗ ಬಂದಿವವ್ರಿ
ಅಂದ್ರೆ ವಲ್ಲ್ಲಿ ಏನ್ ಬೆಳೆದ ಇರ್ೀವು ತುಂಬ ಏ ಏಏೋ ವಿರೋಧಗಳಾದ ಸಸ್ಯ ಬೆಳೆದ
ಹ್ನ್ ರೀ ಇಲ್ರಿ ಗಿಡಗಳನ್ನ ಬೆಳೆದ್ರ ಸಸ್ಯಗಳನ್ನು ಬೆಳೆದವ್ರಿ ಸಸಕಾಲ ಬೆಳತಾರೆ ಕಾಯಪಲ್ಲ ರೀ ಕಾಯಿ ಪಲ್ ಬೆಳದೇವ್ರೀ ಕಾಯಿ ಪಲ್ಯ ಹ್ನ್ ರೀ
ಅದೇ ಎಷ್ಟು ರೂಪಾಯಿಗಳಿವೆ ಅದಕ್ಕೆ ಒಂದು ಒಂದು ಇದಕ್ಕೆ ಅಂತಾರೆ ಒಂದು ಸೂಡ್ಗೆ ಅಂತಾರೆ ಎಷ್ಟು ಇಲ್ಲ ಅಲ್ಲ ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಇದೆಯ ಅ
ಅದು ಮಾರ್ಕೆಟ್ ಹೆಂಗನ್ ಹೆಂಗಿರುತ್ತೆ ಆ ಟೈಪ್ ನಮಗೆ ಅದುದು
ಅದ್ರ ಅದ್ರ ಮೇಲೆ ಅದ್ರ ಮೇಲೆ
ಹ್ಞನ್ ರ
ಕಟ್ಟತ್ ಕಪ ಕ ಕಡತ್ಪ್ಪಬಾ
ಸೂಪರ್ ಕಷ್ಟತ ಜ ಹಲೋ
ಏನಿಲ್ಲ ಊರ್ಗ ಹೋಗಿ ತುಂಬಾ ತುಂಬಾ ದಿನ ಆಯ್ತು ಕಂಡಿಲ್ಲಾ ಬಿಟ್ಟಿ ನೀವು
ಹೂನ್ ತುಂಬಾ ಬಾಳ ಕೆಲ್ಸ ಇತ್ರಿ ನಮ್ ಊರಲ್ಲಿ
ಅಂದ್ರೆ ಹೊಲ್ಲ್ಲಿ ತುಂಬಾ ಕೆಲ್ಸ ಇತ್ತ ಅಂದ ಹಬ್ಬ ಹಬ್ಬ ಹಬ್ಬದಲ್ಲಿ ತುಂಬಾ ಮುಳುಗಿ ಬಿಡ್ತರ ನೀವೇನು
ಇಲ್ಲ ಇಲ್ರಿ ಸ್ವಲ್ಪ ಆ ಹೊಲ್ದಲ್ಲಿ ಬಾಳ ಕೆಲ್ಸ ಇತ್ತರಿ ನಮ್ದು
ಹೌದಂದ
ಹ್ನ್ ರೀ
ಹಾ ತುಂಬಾ ಸುತ್ತೆ ಬೇರೆ ಬೇರೆವ ವಾದ ಮಾಡ್ತಾರ ನೀವು ಗುತ್ತಿಗೆ ಮಾಡ್ತ ಬರ ಕುದಿಗೆ ಮಾಡ್ತೀರಾ ನೀವು ಹೊತ್ತಿಗೆ
ಇಲ್ರರಿ ನಮ್ ಹೊಲ ನಾವವು ಮಾಡ್ತೇವ್ರೀ ಗುದ್ದಿಗೆ ಯಾವ್ದೂ ಮಾಡಗಲ್ರರಿ
ಹಾಗಾದ್ರೆ ನಿಮ್ಗೆ ತುಂಬಾ ಜಾಸ್ತಿ
ನಮ್ಮ್ ಮೊಲ ನಮಗೆ ಸಕಾಯ ಬಿಡುತ್ತೆ ಕಲ್ಡೂರಿಕ್ರೀ ಐತಲ್ರಿ ಹ್ನ್ ಒಬರ ಮಕ್ಕಳ ಅಲ್ರಿ
ಹೌದಲ್ಲ ಅಂದ್ರೆ ನಿಮ್ಮ್ ಅಣ್ಣ ತಮ್ಮ ಯಾರಲ್ಲ ನಿಮ್ಗೆ
ಹ್ಮ ಅಣ್ಣ ತಮ್ಮ ಯಾರಲ್ರಿ
ತಂಗಿರ್ ತಂಗಿ ಇರ್ಬೇಕಾ ಹೌದ ತಂಗಿ ಅವ್್ರೇನ್ ಮಾಡ್ಕೊಂಡಿದಿದ್ದಾರೆ
ಅವರು ಶಾಲೆಯಲ್ಲಿ ಓದ್ತಿದ್ದಾರೆ
ಶಾಲೆ ಓದ್ತದ ಓ್ತಾರ ಅವ್ರು ಪರವಾಗಿಲ್ಲ ಪರ ನೀ ನೀವೇನ್ ನೀವೇನ್ ಮಾಡ್ಕೊಂಡಿದ ನಿಮ್ಮ ಜೀವನಕ್ಕೆ ಮುಂದಿನ ಜೀವನಕ್ಕೆ
ನ ನಾವವು ಈಗ ಹಡ್ತಾ ಇದ್ದೀವಿ ಮುಂದಿನ ಜೀವನಕ್ಕೆ ಏನು ನಮ್ದು ಇನ್ನ ಗುರಿ ಅನ್ನೋದು ಅಷ್ಟೇ
ಗುರಿಯ ಗುರಿಯ ಮದ ನೋಡಿದಲ್ಲ ನೀವು ಅಂದ್ರೆ ಹಾಗಾದ್ರೆ ನಿಮ್ ಗುರಿಯದ ಅಲ್ಲ ನಿಮ್ ಜೀವನದಲ್ಲಿ ಮುಂದೆ
ಹಾ ಹೇಗೆ ದಾರಿ ಸಾಕ್ತ ಮಾನ ದೇವ್ರು ಆ ಟೈಪ್ ನಾವು
ಓ ಆದ ಆದಾರಿಲ್ಲಿ ಹೋಗ್ತರಿವು ಹಣೆ ಬರ ಹಗಿರ್ತ್ತ ಆ ಆಗ ಆಾಗತ ನಿಮ್ದು ಮತ್ತೆ ಹೇಳಕ್ ಬರ ಹೇಳಕ್ ಬರಲ್ಲ ಯಾರಣೆ ಬರ ಇಲ್ಲಿದೆ ಅಂತೇಳಿ ನೀವು ನಿಮ್ ಮುಂದಕ್ಕೆ ಐ ಪಿ ಎಸ್ ಆದ್ರೂ ಆಗ್ಬಹುದು ಐ ಎಸ್ ಆದ್ರೂ ಆಗ್ಬಹದು
ಹೌದೌದು ಈ ಹೇಳಕ ಆಗ್ಗೆಲ್ಲ ಆ ಟೈಪ್ನ ಎಲ್ಲ ಆಗ್ಬೋದು
ಆರ ಆದ್ರೂ ಕೂಡ ಆಗ್ಬಹದು ನಿಮ್ಮಲ್ಲಿ ಹಣೆ ಬರದಲ್ಲಿ ಹೇಗಿರ್ ಆಗುತ್ತೆ ಮತ್ತೆ ನಿಂದರ ಮದ್ಯೆ ನ್ನವ್ ನಾ ನಮ್ಮ ನಮ್ಮ ಮಹಾವಿದ್ಯಾಲಯದಲ್ಲಿ ಒಬ್ಬ ಇದ ಗದಲ ಅಂತ ಕೇಳ್ಿಟ್ಟ್ರಿ ನೀವು ಹೆಸರು ಅವನೀಗ ಅವನೀಗ ಬಂದು ಬಂದು ಒಂದ್ ವರ್ಷ ಆಗಿಲ್ಲ ಆಲ್ರೆಡಿ ಈಗ ಅವನು ಐ ಪಿಸ್ ಸಿ ಪ್ರಿಪೇರ್ ಆಗ್ತ ಇದಾನನೆ ಐ ಪಿ ಎಸ್ ಐ ಎಸ್ ಐಿ ಎಸ್ ಪೀ ಸೀ ಪ್ರಿಪೇರ್ ಆಗ್ತದೆನು ಹೌದ ಓದ್ಕೋತೇ ನ ಬಾ ತುಂಬ ಜನ ಆತು ನು ಹೋಗಿ ರೂಮ್ಗೆಲ್ಲಿ ನೋಡ್ತೀನಿ ತುಂಬಾ ಚೆನ್ನಾಗ ಓದ್ತಿರ್ತಾನೆ ಅಂದ್ರೆ ಸರಿಸುಮಾರು ದಿನಕ್ಕೆ ಐದರ ಆರು ತ ಆರು ತಾಸ ಹದತ್ತ ನಾನು
ಐದರಿಂದ ಆರು ತಾಸ ಅವ್ರು ಓದ್ತಿದ್ದಾನೆ ಒಳ್ಳೇದು ಅದ ಎಲ್ಲಾ ಈಗ ಎ ಎಸ್ ಐ ಪಿ ಎಸ್ ಗುರಿ ಅದಾವ ಅಂದ್ರೆ
ಅದ ಮುಂದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಗೆ ನಾಲ್ಕು ವರ್ಷ ಆದ ಮೇಲೆ ಅಂದ್ರೆ ಅವಾಗ ಜಾಸ್ತಿ ಕಷ್ಟ ಪಡ್ ಇಲ್ಲ ಇಲ್ಲ ಅವಂದ್ರೆ ಅವ್ರಿಗೆ ಜಾಸ್ತಿ ಕಷ್ಟ ಪಡ ಬೇಕಾಗಿಲ್ಲ ಮುಂದಕ್ಕೆ ಅವನು ನಾಲ್ಕು ವರ್ಷ ಮುಗಿದ ಮೇಲೆ ಎಕ್ಸಾಮ್ ಬಾದ್ರ ಕೂಡ ಅವನು ಏನಾದ ಏನಾರ ಆಗೋಬಹುದ ಒಳ್ಳೆ ಬಹಷಃ ಇದೆ ಬಹುಷಃ ಇದೆ ಏನಾರರು ಒ ನೌಕರಿ ಇಡ್ದ ಇಡ್ತಾನ ಅವನು
ಹ್ಮ ಒಳ್ಳೆ ನೌಕರಿ ಒಳ್ಳೆ ಕೆಲ್ಸದಲ್ಲಿ ಇರ್ತಾನೆ ಅವನು
ಇಡ್ತೇನೆ ಇತೆ ಒಂದ ನೌಕರಿ ಇಡ್ತೇನೆ ಅ ನಂಗ ಅನ್ಸತಿದೆ ಹೇಳಕ್ ಬರಲ್ಲ ಮತ್ತೆ ಅವ್ರು ಹೊಣೆ ಬರ್ ಇಲ್ಲ ಇದ ಹೇಳಾಕ್ ಬರಲ್ಲ ನೀವು ಈಗ ಯು ಪಿ ಎಸ್ ಸಿ ಕ್ರ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಸ ಮಾಡ್ಬೋದು ಹೇಳಕ್ ಬರಲ್ಲ
ಇಲ್ಲ ಇಲ್ಲ ಆ ಟೈಪ್ ಏನ ಇಿಲ್ಲ ನಮ್ದು
ನಾವು ನೋಡಿದೀಿ ನಿಮ್ಮನ್ನ ನಾವು ನಾವು ನಮ್ಗೆೆಯನ ಕೇಳಿದೆೇ ಅಲ್ಲ ಕೇಳ್ಪಟ್ಟೇವ ಎಲ್ಲ ಅವರೆಲ್ಲಾ ಹೇಳಿದ್ರು ನಿನ್ ಬಗ್ಗೆ ಇಲ್ಲ ಮಲ್ಲಿಕಾರ್ಜುನ ಇಲ್ಲ ಇ ಮಲ್ಲಿಕಾರ್ಜುನ ಅವ್ ತುಂಬಾ ಹದ್ ತುಂಬಾ ಚನ್ನಾಗಿ ಓದ್ತಿದ್ದಾರೆ ಈಗ ತುಂಬಾ ಅವರು ಎಕ್ಸಾಮ್ ಪರೀೆ ಇದಾಗ ಮಾತ್ರ ತುಂಬ ಜಸ್ತಿ ಓ
ಅವರು ಅಷ್ಟೇ ಓದ್ತವಿ ನಿಮ್ಮಷ್ಟು ಓದಕಲ್ಲ ನೀವು ಎಲ್ಲ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಎಲ್ಲ ಓದ ಕುಂತರಿ ಎಲ್ಲ ನೀವು ಅವ್ ದಧರಿಸರಿಸ ಅವ್ರನ್ನ ಭೀಮರಂಗುಡಿಯಲ್ಲಿ ಓದ್ತಾಿದ್ದಾರೆಾರೆ ಅವರು ಹಡ್ರರು
ಹೌದೌದು ನೀವ ಬೇಶ್ವರ ಬಗ್ಗೆ ಗೊತ್ತಾ ನಿಮ್ಗೆ ದರೇಶ್ವರ್ ಬಗ್ಗೆ ಗೊತ್ತಾ ನಿಮ್ಗೆ
ಹಾ ಧರಿಸಿುವವರ ಬಗ್ಗೆ ಗೊತ್ತು ಅವ್ರು ನಮ್ಮ್ರ ನಮ್ಮ ಗೆಳೆಯರು
ಇಲ್ಲಿ ಸಮೋಸ ಬಂದು ಸಮೋಸ ತೊರ್ತೇಲ್ಲ ಸ್ವಲ್ಪ ಸಾರಿ ಸಮೋಸ ಅಲ್ಲಿ ಏನು ಎಗ್ ಪಪ್ಸ್ ಬಂದಿವು ಸಮೋಸೆ ಇಲ್ವಾ ಇವತ್ತು
ಸಮೋಸ ಇಲ್ಲನ ಅಲ್ಲಿ
ಹ್ಮ್ ಹ್ಮ್
ಎಕ್ಕೊಪ್ಪಿದೆ ಅವಯ
ಅದ ವೆಜ್ ಪಾಪ್ ಇದೆ ಅದಕ್ಕೆ ವೆಜ್ ಪಪ್ ತಿಂತಾ ಇದ್ದೀನಿೋಡ ತಿನ್ನೋಣ ತಿನ್ನೋಣ ಬರಿ
ಹ್ಮ್ ಒಳ್ಳೇದ ನೀವ್ತ್ತನ್ ಬಿಡ್ರಿ ನಮ್ಮ ಪಾಾಲ ಇಸಕೇರಿ ಅಲ್ಲಿಯ ಒಂದ
ಇಲ್ಲ ಇಲ್ಲ ಕೊಡ್ತಾರೆ ತುಂಬಾ ತಂದಿದ್ದಾರೆ ಜ ಜಾಸ್ತಿನೇ ತಂದಿದ್ದಾರೆ ಅವರು ಕೊಡ್ತಾರೆ ನಮ್ಗೆ
ಜಾಸ್ತಿತ ಇದಿದ್ದಾರೆ... ಒಳ್ಳೇದು ನೀ ನೀವು ಹೋಗಿದ್ದ ಕಾಲ ಗುಣ ಎಲ್ಲ...
ಅದ ನಾವು ಹೋ ಕ್ಷಣ ಅಂದ್ರೆ ಸ್ವಲ್ಪ ಪಾ ಹಸ್ಕೊಂಡ್ ಸಿಗ ಅದಂದು ಅದೊಂದು ಸ್ವಲ್ಪ ಬೇಜಾರತ...
ಇಲ್ಲ ಇಲ್ಲರಿ ನಿಮ ಟೈಮ್... ನಿಮ್ಮ ಟಮ್ಸ್ ಸರಿಯಾದ ಟೈಮ್ ನಲ್ಲಿ ಹೋಗ...
ನೋಡಿ ಗೇಟ್ ತೆಗ ನೋಡಿ ಈಗ ನಮ್ಮ ಹೊಸದಿನದ ಗೇಟ್ ತೆಗ್ದ್ದಾರೆ ಈಗ.. ನಾವು ಒಳಗ ಒಳಗಡೆ ಹೋಗ್ಬೇಕು ಸ್ವಲ್ಪ ಮಾತಾಡಿ ಹೋಗ್ತಿೀವಿ ಏರ್ ತೊಂದರೆ ಇಲ್ಲ ಮಾತಾಡಿ ಹೋಗ್ತಿೀವಿ...
ದಲ್ಲಿ ಯಾವವು್ದೋ ನಿಮ್ದು ವಸದಿನಲ್ಲ...
ಬಲ ನಿಮೇಶ್ವರ ಕೇಳ್ಬಿಟ್ರಿ.... ಇ ಇಲ್ಲಿ ಶಾಹಪುರದಲ್ಲಿ ಪ್ರಸಿದ್ಧವಾದ ಗುಡಯಿದೆಯಲ್ಲ ಕೇಳಿದಾರ ಬಲಭೀಮೇಶ್ವರ....
ಹ ಹಾ ಬಲಭೀಮೇಶ್ವರ ಗುಡಿ... ಪ್ರಸಿದ್ಧ ಗುಡಿ ಆ ಗುಡಿಿಯ ಹೆಸರು ಇಲ್ಲಿ ವಸತಿನ ಲಯಕ ಇ...
ಹೌದು ಮತ್ತೆ ಸ್ವಲ್ಪ ಏನಾರು ಗುರುತ್ತ ಇರ್ಬೇಕಲ್ವಾ ಬಲಭೀಮೇಶ್ವರ್ ಅಂತ ಹೇಳಿ ಅಲ್ಲಿ ಅಲ್ಲಿ... ಹೆಣ್ಣು ಮಕ್ಕಳಾಸ್ನಲ್ಲಿಗೆ ಚಂದ್ರಲ ಮಿಟಾಡಿದ್ದಾರೆ.... ಹೆಣ್ಣ ಮಕ್ಕಳ ಹೆಣ ಮಕ್ಕಳ ಹೊಸದಿನಲಿಕ್ಕೆ ಚಂದ್ರಲಾಂಬೆಡರು ಚಂದ್ರಲಾಂಬೆ....
ಚಂದ.. ಇಲ್ಲ ಅಂಬೆ ಹೌದ ಹೌದು.. ಒಳ್ಳೆಯ ಅದ ಅದು ಹೆಸರು...
ನಾನು ಒಂದ್ ಟೈಮ್ಡ ಕೇಳ್ಪಡ್ಟಿಲ್ಲ ಅಂದ ಅವ್ರು ಅಲ್ಲಿಟ್ಟರು ನಾನು ತುಂಬಾ... ನೋಗ್ ಬಿಡ್ತಾನಿ ಅದು ಕೇಳ್ದಾಗ...
ಇಲ್ಲ ನಂಗ ಬಾಳ ಮನ್ಸಿಗೆಯ ಬಾಳ ನೋವು ಆಯ್ತು...
ನೋ ಆ್ತು ನಿಮಗೆ ಯಾಕ ನಿಾ ನಿಮ್ ಹೊಸದನ್ನೇ ಕೆಡಬೇಕೆ....
ಓ ಅದ್ನ್ನ ನಮ್ಮಸದಿಂದೆಲ್ಲಗ... ಅದ ಬಿಡ್ ಕೊೊಟ್ಟ ಇಲ್ಲಿ ಹುಡುಗಿಯರ ವಸತಿ ನೆಲ... ದಲ್ಲಿ ಇಟ್ಟಾರಲ್ಲ ಅದಕ್ಕೆ ಬಹಳ ನಮ್ಮ್ ಮನ್ಸಿಗೆ ನೋಾಯ್ತು... ಹ್ಮ್ ಅದು ಬಾಲಕಿಯರ ವಸತಿ ನಿಲಯ. ಇಟ್ಟಿದ್ದಾರಲ್ಲ ಬಾಲಕರ ವಸತತಿನೆಲ್ಲಯದಲ್ಲಿ ಇಡಬೇಕಾಗಿತು....
ಇಲ್ಲಿ ಇಲ್ಲ ಪರವಾಗಿಲ್ಲ. ಏನ್ ಮಾಡಕಿಲ್ಲ ನಿಮ್ ನಿಮ್ ಗೋಡ ಚೆನ್ನಾಗಿದೆ. ಆದ್ರರು ಏನು ನಡೀತು ನಡೀತ... ತೆಮ್ ಚನ್ನಾಗಿದೆ ಅಂದ್ರು.. ಗಲಭೀ ವಿಷಾರ ಗೊತ್ತಾರ ಅದೊ ಅದೊಂಂತರ ಶಕ್ತಿ.... ನಾ ಊರಲ್ಲಿ ಹನ್ನೊಂದು್ ಗಂಟೆಗೆ ಬಿಟ್ಟಿರನಾ
ಅದ ಏನ್ ಚಂದ್ರಲಂಬ ಅಂತ ಏನು ಒಂದು ದೇವ್ರ ಒಂದು ಏನ್ ಹೆಸರಾ ಏನ್....
ಅದ ಇಲ್ಲ ದೇವ್ ದೇವರೇಶ್ವರಗಿಬೋದು ಅ ಒಂದ್ಸಂಟಿಗೆ ದೇವರೇಶ್ವರ ಅ್ರ ನಂದ ಹ ಹೆಂಗ ನೋಡಿ ಈಗ ಬಲಭೀಮೇಶ್ವರ.... ಅದಾದ್ರೆ ಒಂದು ಶಕ್ತಿ ಒಂದು ಶಕ್ತಿ ಇದ್ದಂಗೆ ಅದು ಪವರ್ ಇದ್ದಂಗೆ ಅದು ಒಂದು....
ಅದ ಬಾಲಕಿಯರ ವಸತಿ ನಿಲಯಕ್ಕೆ ಇಟ್ಟಾರಲ್ಲ ಅದ ಬಾಳ ಮಿಸ್ಟೆಕ್ ಹ ಇದಾಗಿತ್ತು.
ಇಲ್ಲ ಇಲ್ಲ ಪ ಇಲ್ಲ ಪರ ಇಲ್ಲ ಅದು ಅಂದ್ರೆ ಹೆಣ್ಣ ಹೆಣ್ಮ ಮಕ್ಳು ಹೆ ಸರ ಅದು.. ಅದು ಇಡ್ಲಿ ಇಡದೆ ಬೇಕಾಗತ್ತೆ. ಇಟ್ಟ್ರ ಚೆನ್ನಾಗಿ ಇರುತ್ತ ಅಂದ್ರೆ ಮತ್ತೆ ಹೆಣ್ಣುಗಳಲ್ಲಿ ಜಾಸ್ತಿಿನ ಹೆಸರು... ಹೆಸರು ಸಿಗಲ್ಲಲ್ವಾ ಮತ್ತೆ ಹೇಳಲ್ಲ ಮತ್ತೆ ಸ್ವ ಸ್ವತಂತ್ರ. ಟಗರಿಗೆ ಹೋರಾಟಗಾರಿಗೆ ಹೋರಾಟ ಗಾರ್ತಿ ನಡ್ಬೇಕ ಅಂದ್ರೆ ಅವ್ ಯಾರನ್ ನೆನ್ಪು ಬಂದಿಲ್ಲ ಅಂತ ಕಾಣ್ಸುತ್ತೆ
ಹಾ ಅವ್ರ ಸ್ವಾತಂತ್ರ್ಯ ಹೋರಾಟಗಾರ ಯಾರ ನನ್ನಪಿ ಬಂದಿಲ್ಲ ಅಂತ...
ಅದ ಇವ್ರು ಅಷ್ಟೊನ್ ಬಂದ್ ಅವ್ರಿಗೆ ಬ ಚಂದುರಾಮ್ ಮೇಷ್ಟ್ರೇ ಅಂತೆ ಬಯ್ಯದ್ ಅವ್ರಿಗೆ... ಚಂದ್ರ ಜಕರ್ ಅಂತ ಕೇಳಿದ್ರ ನೀವು. ಚಾಮನಚಿತ್ರ ವೀಕ್ಷಿಸ ವೀಕ್ಷಿಸಿ ವೀಕ್ಷಣೆ ಮಾಡ್ತೀರಾ ನೀವು...
ಎಲ್ಲಿ ಯಾವ್ದ ಚಿತ್ರ ಚನ್ ಚಂದ್ರಚಕೌರ್ಯ.. ನೀ ಇಲ್ಲ ನಾವುಕ್ಷ ವಕ್ಷೇಪಣೆ ಮಾಡಿಲ್ಲ...
ವೀಕ್ಷಣೆ ಮಾಡ್ದ ನೀವು ಒಂದ ಒಂದಂದ್ ಒಂದ್ಸಾರಿ ಮಾಡ್ರಿ ನೋಡಿ ಹೇಿ ಫಿಲ್ಮ್ ಹೇಗಿದೆ ಅಂತ ಹೇಳಿ. ಆ ಫಿಲ್ಮ್ ನೋಡಿ ಆ ಚ ಚಲನಚಿತ್ರ ನೋಡಿ ಅಲ್ಲಿ ಇಟ್ಟಿದ್ದಾರೆ. ಯಸರತ್ನ... ಅಂದ್ರೆ ಅವಾಗ ಪಸ್ ಫಸ್ಟ್ಗೆ ಬಂದಾಗ ಇದು ಒಂದು ಚಲನಚಿತ್ರ ತೋರ್ಸಿದ್ರಂತೆ ಇಲ್ಲಿ ಆಡಿಟಾರಯಂ ಚಲನಚಿತ್ರ ತೋರ್ಸಿದ್ರಂತೆ
ಎಲ್ಲಿ ವಸತಿ ನಿಲಯದಲ್ಲಿ
ಹ ಚಲೋಚಿ ತೋರ್ಸಿದ್ರಂತೆ ಅದಕ್ಕೆ ಅದ್ರ ಸಲಾಗಿ ಹೆಣ್ಣ ಮಕ್ಳೆಲ್ಲ ಆಟ ಬಿಬ ಹಠ ಮಾಡಿಬಿಟ್ರಂತೆ ಈ ಇದೇಸರ ನಮ್ಗೆ ಬರ್ಬೇಕಂತ ಹೇಳಿ
ಅದು ಎರಡು ಹೊಸತಿ ನಿಲಯಗಳು ಅದವಲ್ಲಲ್ಲಿ
ಆ ಕಡಿ ನಿ ಈಗ ಬಂದಿರ್ತಾರ ನೋಡಿ ಈಗ ಇತ್ತ ಬಂದಿರ್ತಾರಲ್ಲ ಜೂನಿಯರ್ಸ್ಗೆ ಅವ್ರಿಗೆ ಅದೋ
ಓ ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ
ಅದೇ ಅದೇದ
ಅದಕ್ಕೆ ಚಂದ್ರಲಂಬ ಅಂತ ಹೊಸತಿಿನಿಲ್ಲಯೇ ಎಂದ. ಅದಕ್ಕೆ ಹೊಸತಿಿನೆಲದಲ್ಲಿ ಚಂದ್ರಲಂಬ ಹೆಸರು ಬಂದಿದೆ.
ಎಸ್ ಎಸ್ ಸರ್ ಎಸ್ ಸರ್ ಕ್ಯಾ. ಟ್ಟಏಂದ್ರೆಟ್ಟ ಅದ್ರರ ಸಮಧ ಇಟ್ಟಿದಿದ್ದಾರೆ ನೋಡ.
ಅದು ಇನ್ನೊ ಒಂದು ಅದು.
ಅಲ್ಲ ನೀ ತುಂಬಾ ಬುದಿ ಅಂತ ಇರ್ಬಿ ಎಲ್ಲ ಎಲ್ಲಾ ಕಣ ಬಿಿಡಿಿರ ನೀವು ಅಲ್ಲ ಎಲ್ಲ ಕ ಬಿಿ್ರ ಮತ್ತ ನೀವು ನೋಡಿ ಎಲ್ಲ ಚಂದ್ರ ಲೈ್ ಕೂ ಕೇಳಪಟ್ಟ. ಹೇಳ್ಬಿಟ್ರಿ ನೀವು ಅ್ರ ಅದ್ರಂದ್ರ ಉದ್ದೇಶ ಕೂಡ ಹೇಳ್ಬಿಟ್ರಿ ನೀವು.
ಎಷ್ಟ ಚಲನಚಿತ್ರಗಳನ್ನು ನೋಡಿರ್ತಿಿಲ್ಲ.
ಚೆನ್ನಲ್ಲಮ್ಮ.
ಹ್ಮ್್ಮ.
ದ ಉದ್ದೇಶ ಇ ದ ಕೊ.
ದೇಶ ಪೂರ್ವಕ ಎಲ್ಲಾ ಮಾಹಿತಿಗಳ. ಅರ್ಧ ಬರ್ಧ ತಿಳ್ಕೊಬಾರ್ದು ತಿಳ್ಕ ಅಂದ್ರೆ ಪೂರ್ತಿ ತಿಳ್ಕೊಬಬೇಕಕ್ ಎಲ್ಲಾ ಮಾಹಿತಿ.
ಅದೇ ಅದೇ ನಿಮ ನಿಮ್ದು ಯೋಚನೆ ಕೂಡ ಚೆನ್ನಾಗಿದೆ ಬಿಡು ಅಂದ್ರೆ ನೀವು. ತುಂಬಾ ಯೋಚನೆ ಮಾಡ್ತಾರ ನೋಡ್ ನೀವು ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರ ನೀವು ನೀ್ ಎಲ್ಲಿ ಹ ಎಲ್ಲಿ ಕಲ್ತಿದ್ದೆವು.
ನಾವು ಮುರಾರ್ಜ ವಸತಿ ಶಾಲೆ ಬೇವೂರ್ನಲ್ಲಿ. ನಮ್ಮ ಶಾಲಾ ಶಿಕ್ಷಣವನ್ನು ಮುಗಿಸಿದ್ದೀವಿ.
ಶಿಕ್ಷಣ ಮಸ್ರ ಸರಿ ಸರಿ. ಚೆನ್ನಾಗಿದೆ ಬಿೇಡ ಚೆನ್ನಾಗಿದೆ ಹಾಗ್ರೆ ನೀವು ನೀವು ಕೂಡ ಚೆನ್ನಿದ್ರೆ ನಿಮ್ಮ ಶಿಕ್ಷಣ ಕೂಡ ಚೆನ್ನಾಗಿದೆ ನೀವು ಬುದ್ಧಿ. ಕೂಡ ಅಲ್ಟಿಮೇಟ್ ಆಗಿದೆ ಅಂದ್ರೆ. ಅದೇಊ ಊರ್ೊ ಕೂಡ ಸಾಧ್ಯವಲ್ಲ ನಿಮ್ಮ್ ಬುದ್ದಿ ಬುದ್ಧಿವಂತಿಕೆನ.
ಬಾಳ ನಮ ಶಿಕ್ಷಕರ ನಾವು ಬಾಳ ಕಾಂಬಿನೇೇಶನ್ ಮಾಡಿದ್ದೇವಿ.
ಅಲ್ಲ ನಾ ನೋಡ್ತಿದ್ದೇವಲ್ಲ ಅದೇ ಮತ್ತೆ ನಿಮ್ಗೆಾರ ಕೇಳ ಕೇಳ್ಿಟ್ಟಿ ನಾವು ನೀವು ಹೇಿದೀ್ರ. ಅೇಳಿ ಅವರೆಲ್ಲ ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಾರೆ ಇದನ್ನ ಬಗ್ಗೆ.
ಹೌದೌದು ಹೌದು. ಮತ್ತೆ ಇಲ್ಲಿ ನಮ್ಮ ಇನ್ನೊ ಒಂದು ವಸತಿ ನಿಲಯಕ್ಕೆ ಯಾವ್ದ ಅದು. ಯಾವ್ದ ಹೆಸ್ರು ಕೊಟ್ರ.
ಇನ್ನೊಂದ್ಸ ದಿನಕ್ಕೆ ಅಂದ್ರೆ ಅದು ರೂಪ ತುಂಗ ಅಂತ ಬಿಟ್ಟಾರೆ ರೂಪ ತುಂಗ.
ಒ್ ರೂಪ ತಗಂಗ ಅಂತ ಅಂದ್ರೆ ಅದ ಯಾವವು್ದ. ಸರ್ ಅದೇ ಬಾಳ ಸರಿ ಕೇಳಿಬಿಟ್ಟೆ.
ಇಲ್ಲಿಲ್ಲ ಕಾಲುವೆಗಳು ಹೆಸರು ಬರ್ತದೆ ಕಾಲುವೆಗಳು. ನದಿಗಳು ಕ ನದಿ ನದಿಗಳು.
ಹಾ ಗಂಗಾ ಕೃಷ್ಣ ಯಮುನಾ.
ಇ ಇದು ನೃಪತುಂಗ ನೃಪತುಂಗ ಕಾವೇರಿ ಗಂಗಾ ಮಲಪ್ರಭಾ ಜಲ.
ಹ ಘಟ ಜಲಪ್ರಭ ಅಲ್ಲ ಘಟಪ್ರಭ ಅದು.
ಘಟ ಪ್ರಭ ಮಲಪ್ರಭ.
ಹಾ.
ಹಾಗೆ ಆೆ ಒಂದ ಇಲ್ಲ ಇಲ್ಲ ಇಲ್ಲ. ಒಂದೊಂದು ಸಮಯದಲ್ಲಿ ಬರ್ತಾರ್ತೇವೆ ನೀವು ಸ್ವಲ್ಪ ಸಮ.
ಇಲ್ಲ ಸ್ವಲ್ಪ ಮಾಹಿತಿಗಳನ್ನು ಕರೆಟ್ಟಿ ತಿಳ್ಕೊಂಡ ಎಲ್ಲಾ ಮಾಹಿತಿಗಳನ್ನು.
ಹಾಗಾದ್ರೆ ಹಾಗಾದ್ರೆ ಧನ್ಯವಾದಗಳು ಸರಿ ಇಲ್ಲ ಹಾಗಾದ್ರೆ ನಾನೀಗ.